ಏನ್ ಮಾಡ ಏನ್ ಮಾಡ್ ೀರಾ
ಮನೇೆಯಲ್ಲಿ ಇದಿದ್ದೀನ
ಹಾ
ನೀನ್ ಏನಲ್ ಹೇಳ್ಬೇಕು ಉಟಾಯತಾ
ಆಯ್ತು
ನಿಮ್ಧು ಇನ್ನೊಂದು ಹತ್ತು ನಿಮಿಷ ಮಾಡ್ತ ಹಗಾರ ಮಾಡ್ ತಿನ್ಬೇಕ
ಹಾ ಹಾ ಮತ್ತೆ ಇನ್ನೇನು
ಏನಿಲ್ಲ ಹೇಳ್ಬೇಕು ಏನಾದ್ರೂ ಒಂದ್ ಸಸರ ಬಿದ್ರೆ ಹೇಳಿ
ನಿಮಗೆ ಯಾವ ಬಿಸ್ನೆಸ್ ಮೇಲೆ ಇ ಇಂಂತದಾದ್ ಮಾಡ್ಬೇಕು ಅನ್ನೋದ ಯಾವಾದ್ರು ಕನ್ಸರಿಿಯಾ
ಹಾ
ಏನಾದ್ರು ಒಂದ್ ಸಾಧಿಸ್ಬೇಕು ಅನ್ನೋದ ಏನಾದ್ರು ಛಲ ಇದೆ ನಿಮ್ಗೆ ಏನಾದ್ರೆ ಅದ್ರ ಬಗ್ಗೆ ಹೇಳಿ ಏನಾದ್ರುೂ
ಸಾಧನಗ್ಲಾ
ಹಾ
ಸಾಧನೆನಾ
ಹಾ
ಮಾಡೋಣ ಇಂದೆರಡ್ ದಿನ ಸಾಧ್ಯ ಮಾಡ ಮಾಡಕ್ ಯಾವ್ರ ಮ ಇಂಟ್ರೆಸ್ಟ್ ಇಲ್ಲ ಇವಾಗ ಮುಂದೆ ನೋಡ್ಬೇಕು
ಹಾ ಹ
ಹ್ಮ್ ನಿಮಗೆ
ಹ್ಮ್ ನಮ್ಗೂ ಓತ್ ಮುಗ್ದ್ಮೇಲೆ ಏನಾದ್ರು ಮಾಡ್ಬೇಕು ನೋ
ನಾವು ದನ ದನ ಒಂದ್ ಹತ್ ತಗೊಂಡು ಬಿಸ್ನೆಸ್ ಮಾಡಣ
ಹ್ಮ ಹ
ಬಿಲೀವ್ ಎ ಬಿಸ್ನೆಸ್
ಹಾ ಹಾ ಮತ್ತೆ ಇನ್ನೇನು ಸಮಾಚಾರ್ಗಳು ನಿಮ್ ಕಡೆ ಎಲ್ಲಾ ಏನ್ ಫೇಮಸ್
ನಮ್ ಕಡೆ ವಾಲಿಬಾಲ್ ಫುಲ್ ಫೇಮಸ್
ಆ ಊಟದಲ್ ನಾನ್ ಕೇಳಿದ್ದು
ಊಟ್ದಲ್ಲ
ಹ್ಮ್
ಹ್ಮ ಬೇಳೆಕಾಳು
ಹಾ
ಬೇಳೆ ಸಾಂಬಾರು
ಹಾ
ಹ್ಮ ಮುದ್ದೆ
ಹಾ
ಆಮೇಲೆ ಮತ್ತೆ ಇನ್ನ ಬೇರೆ ಬೇರೆ ವೆರೈಟಿ ವೆರೈಟಿ ಹಾ ನಿಮ್ ಕಡೆ
ನಮ್ಮ್ ಕಡೆ ಎಗ್ ರೈಸು, ಚಿಕನ್ ರೈಸ್ ನೂಡಲ್ಸು
ಚೈನೀಸ್ ಅವ್ರ
ಹಾ ಬಿರಿಯಾನಿ
ಹಾ
ಹಾ
ಹೌದಾ
ಹ್ಮ್
ಮತ್ತೆ ಏನ್ ಏನ್ ಮಾಡ್ಕೊಂಡಿದ್ದೀರಾ ನೀವು
ನಾನ್ ಇವಾಗ ಐ ಟಿ ಐ ಮಾಡ್ತಿದ್ದೀನಿ
ನೆಕ್ಸ್ಟ್ ಪ್ಲಾನ್ ಏನಾದ್ರು ಇದಿಯಾ
ನೆಕ್ಸ್ಟ್ ಏನಿಲ್ಲ ಬಿಸ್ನೆಸ್
ವಾಟ್ ಬಿಸ್ ನಸ್
ಬಿಸ್ನೆಸ್ ಅಂದ್ರೆ ಕುರಿ ಸಾಕು ಕೊದು ಹಸು ಸಾಕೋದು, ಕೋಳಿ ಹಾ ಕೋಳಿ ಸಾಕಾಣಿಕೆ ಅಂತ ಅನ್ಕೊಂಡಿದ್ದೀವಿ ಹ್ಮ್
ನಿಮ್ಗ್ ಅದ್ರು ಬಗ್ಗೆ ಏನಾದ್ರು- ಗೊತ್ತಿದ್ರೆ ಹೇಳಿ ನಮ್ಗೂ ಸ್ವಲ್ಪ ಸಹಾಯ ಆಗುತ್ತೆ
ನಮ್ಗೆ ಹೇ ಹಸು ಸಾಗಾಣಿಕೆ ಮೇಲೆ ಇಂಟ್ರೆಸ್ಟ್ ಇದೆ
ಹಾ
ಆದ್ರೆ ಮಾಡೋಕೆ ದುಡ್ಡಿಲ್ಲ
ಹಾ ಹಾ
ಹಾ ದುಡ್ಡು
ಅದಕ್ಕೆ ಇವಾಗ ನಾವು ಐ ಟಿ ಎ ಮುಗ್ಸ್ ಕೊಂಡು ಮತ್ತೆ ಕಂಪನಿಗೆ ಹೋಗಿ ಅದ್ರಲ್ಲಿ ಸ್ವಲ್ಪ ಬಂದಿದ್ದನ್ನ ಅದಕ್ಕೆ ಶೆಟ್ ಇದಾಗಲ್ಲ ಅದು ಹಸು ಅಲ್ಲ ಕುರಿ ಅಲ್ಲ ಏನನ್ ಬೇಕು ಅದನ್ನು ಹುಡ್ಕೊಂಡು ಆಮೇಲೆ ನೋಡ್ಕೊಂಡು ಕೆಲ್ಸ ಬಿಟ್ಟು ಒಂದ್ ಮತ್ತೆ ಇದನ್ ನೋಡ್ಕೊಂಡದು
ಹೌದಾ
ಅ ಸ್ವಲ್ಪ ವಾಯ್ಸ್ ಬರ್ತಿದೆ ನೋಡಿ ಏನೋ ಟಿವಿಲೆನೊ
ಹೌದಾ ಇವಾಗ
ಇವಾಗೇನಿಲ್ಲ
ಹ್ಮ್
ನೀವು ವಾಲಿಬಾಲ್ ಎಲ್ಲಾ ಚೆನ್ನಾಗ್ ಆಡ್ತೀರಾ
ಇಲ್ಲ ನಮ್ಗ ಅಷ್ಟೊಂದ ಬರಲ್ಲಾ ನಮ್ಮರಲ್ಲಿ ತೇಜಸ್ ಅಂತ ಒಬ್ಬ ಇದಾನೆ
ಹ್ಮ
ಅವನ್ ಚೆನಾಗ ಆಡ್ತಾನಿ ಶರ್ಟ್ ಪಸ್ ಹೊಡತಾಗ
ಹಾ
ಅತ್ತುತಮವಾದ ಪ್ರದರ್ಶನ ನೀಡುತ್ತಾನೆ
ಹಾ ನೀವು ನೀವೇನು
ನಾವು ಬ್ಯಾಕ್ ಲೈನ್ ಹಿಂದ್ಗಡೆ ಆಡೋದು
ಹ್ಮ ಹ್ಮ
ಹ್ಮ್
ಮತ್ತೆ ಇನ್ನೇನ್ ಆಡಿದ್ದೀರಾ ನೀವು ಅಲ್ಲಿ
ನಾವು ಒಬಟ್ಟಿ
ಹಾ
ಮಾಲೂರು
ಹಾ
ಹ್ಮ್ ಹೊರಳ್ಳಿ
ಹಾ ಸರಿ ಸರಿ ಬಿಡಿ ಊರುಡ ಲ್ಲ ಯಾಕೇಳ್ತೀರಾ
ಅಲ್ಲಾ ರಾಜ ಮಟ್ಟಕ್ಕೆ ಕನಕ್ಪುರ್ ಹೋಗಿದ್ರಿ ತೇಜಸ್ ಅವ್ರು ಕರ್ಕೊಂಡ ಹೊಗಿದ್ರು
ಹಾ ಅದೆಲ್ಲ ಏನ್ ಹೇಳ್ಬೇಡಿ ಬಿಡಿ
ಹೌದಾ
ಹಾ
ಓಕೆ ಓಕೆ
ಮತ್ತೆ ನೀನು ನೀವು ಇಲ್ಲಿವರೆಗೂ ಏನು ಕೆಲ್ಸಕ್ಕೆಲ್ಲ ಹೋಗ್ಲಿಲ್ವಾ
ಹೋಗಿದ್ದೀರಿ ಕೂಲಿ ಮಾಡಿದ ಕೂಲಿ ಕಲ್
ಎಷ್ಟು ಕೊಡ್ತಾರಲ್ಲಿ
ಹ ನಾನೂರ ಐವತ್ತು ಕೊಡ್ತಾರೆ
ಹ್ಮ ಹ್ಮ ಮತ್ತೆ ನಿಮ್ ಅಣ್ಣಾಗ ಮದವೆ ಆಗಿದಯಾ
ಇಲ್ಲ ಲವ್ ಮಾಡ್ತಿದ್ದಿದ್ದಾರೆ ಒಬ್ರನ್ನ
ಹಾ ನೀವೇನು ಮಾಡ್ಕೊಂಡೀರಾ
ಹ್ಮ್ ನಮ್ಗೆಲ್ಲ ಯಾರೆಲ್ಲ ಬಳ್ತಾರೆ
ಹಾ ನಗೆ ಹೌದು ಅದು ಹೇಳಿ ಕರೆಕ್ಟೆ
ಹಾ ಹಾಗೆ ಇರಿ ಒಂದ್ ನಿಮಿಷಾರ ಕಾಲ್ ಮಾಡ್ತಿದ್ರಾ ಹೇತಬೋ ರಿಸೀವ್ ಮಾಡಬೋದ
ಹ ಒಂದ್ ಎರಡು ನಿಮಿಷ ಆಗೋಗುತ್ತೆ ಇದು ಆಮೇಲೆ ಮಾತಾಡ ಕೊಡು
ಹಾ
ಆಮೇಲೆ ಮಾತಾಡಕುನ್ನುವಂತೆ
ಅರ್ಜೆಂಟ್ ಕಾಲ್
ಅರ್ಜೆಂಟ್ ಕಾಲ ಒಂದ್ ಐದು ನಿಮಿಷ ಆಗೋಗುತ್ತೆ ಇನ್ನ ಸಿಕ್ಸ್
ಫೈವ್ ಫಾರ್ಟಿ
ಆಮೇಲೆ ನೆಕ್ಸ್ಟ್ ಕಾಲ್ ಮಾತಾಡಿರಂತ ಅವ್ರತ್ತರ
ಹೌದಾ
ಹ
ಓಕೆ ಓಕೆ
ಆಗೋಗುತ್ತೆ
ಹ್ಮ
ಹ್ಮ್
ಮತ್ತೆ ಇನ್ನೇನು ನಿಮ್ಗೆ ಪ್ರಾಣಿಗಳ ಬಂದ್ರ ಏನಿಷ್ಟ
ಪ್ರಾಣಿಗಳಲ್ಲಿ ನಾಯಿನ ತುಂಬಾ ಪ್ರೀತಿ ಮಾಡ್ತವಿ
ಹ್ಮ ಹುಷಾರು ಅದ್ ಏನಾದ್ರು ಕಚ್ ಗಿಚ್ಚ್ ಬಿಡೋದು ಕಚ್ಬರ್ದ್ ಜಾಗದಲ್ಲಿ
ಕಚ್ಚದು
ಹ ಮತ್ತೆ ನಿಮ್ಗೆ ಪ್ಲೇಸ್ ಅಂದ್ರೆ ಟೂರ್ ಪ್ರಯಾಣ
ಪ್ರಯಾಣ ಪ್ಲೇಸ್ ಅಲ್ಲ
ಹಾ ಅದೇ ಅದು ಪ್ರವಾಸ ಪ್ಲೇಸ್ ಅಂದ್ರೆ ಯಾವ್ದ ಇಷ್ಟ
ನಂಗೆ ಇಷ್ಟವದ್ ಪ್ಲೇಸು ಕೇರಳ ಅತ್ತ್ರ ಮುನ್ನಾರು
ಹ ಹಾ ಹೋಗಿದ್ದೀರಾ ಮುನ್ನಾರ್ಗೆ
ಇನ್ನ ಇಲ್ಲ ಡ್ರೀಮ್ ಹಾಗ್ಬೇಕುಂತ
ಹ ಇಷ್ಟಲ್ಲ ಹೋಗ ಬರ್ಲಿ ಕ್ಲೈಮೇಟ್ ಚೆನ್ನಾಗಿರುತ್ತೆ
ಹ
ಹ ಅದೇ ನೆಕ್ಸ್ಟ್ ತಿಂಗಳ ಹಾ ಒಂದಿನ ತಿಂಗ್ಳ ೋಟ್ ಬಂದಿ ಚೆನ್ನಾಗಿರುತ್ತೆ
ಹಾ
ನಾವು ಮಾತಾಡ್ಕೊಂಡಿದೀವಿ ಹೋಗ್ಬೇಕು ಅಂದಸ
ಪ್ರವಾಸಕ್ಕ
ಆ ಪ್ರವಾಸಕ್ಕೆ
ಊಂ
ನಿಮ್ಗೆಲ್ಲಾ ಬಸ್ ಪಸ್ ಬಸ್ ಎಲ್ಲಾ ಇದೆಯಾ
ಬಸ್ ಸ್ಟಾಪ್ ಫುಲ್ ವಿದ್ಯಾರ್ಥಿಗಳಿಗೆ ಬಸಪಾಸ್ ಫ್ರೀ ಇದೆ ಅಂ
ಎ
ಹ...
ಮತ್ತೆ...
ಮತ್ತೆ ಏನಿಲ್ಲ ಹೇಳ್ಬೇಕು ಏನ್ ಮಾಡ್ಕೊಂಡಿದೀರ ನೀವು
ನಾವು ಹೇಳಿದ್ವಲ್ಲ ಐ ಟಿ ಐ ಮಾಡ್ಕೊಂಡಿದ್ದೀವಿ ಕ್ಲಿಯರ್ ಆದ್ರೂ ಮಾಡ್ಬೋದ ಈ ಥರ ಇಂಜಿನಿಯರಿಂಗ್ ಅದೆಲ್ಲ ಸೆಕಂಡ್ ಇಯರ್ ಮುಗಿದ
ಆ ಮತ್ತೆ ಎನ್ ಹೇಳಿ ಮುಗಬೇಕ ಇನ್ನು ಫೈನಲ್ ಹಿಯರ್ ಮುಗಿದ್ಮೇಲೆ ಮಾಡೋದು
ಹಾ... ಇಂಜಿನಿಯರಿಂಗ್ ಮಾಡಿ ಚೆನ್ನಾಗಿರುತ್ತೆ
ಹೌದಾ...
ಊಂ
ಊಂ ನೋಡೋಣ
ನರ್ಸಿಂಗು ಇಲ್ಲ ಡಾಕ್ಟ್ರ ಏನ್ ಮಾಡಿ
ಊಂ ಏನೋ ಮಾಡೋಣ ನೀ
ನಿಮ್ಮಿಂದ ಒಬ್ಬರು ಪ್ರಾಣ ಉಳಿಯುತ್ತೆ ಅಲ
ಡಾಕ್ಟರ್ ಅಗನ ಅಂತ
ಹಾ.... ಮತ್ತೆ ಇನ್ನೇನು ಸಮಾಚಾರಗಳು
ನೀನಿನ್ನು ಸೆವೆನ್ ಮಿನಿಟ್ ಕಳೆತು ಇನ್ನೂ ಟು ಮಿನಿಟ್ಸ್ ಮಾತಡ
ಏನಾದ್ರೂ ಮಾತಾಡ್ರಿ
ಏನಿದೆ ಹೇಳಕ್ಕೆ
ನೀವ್ ಏನೇನ್ ಕೆಲ್ಸ ಮಾಡ್ ಡ್ತೀರಾ ಮನೇಲಿ ಇದ್ರೆ
ಮನೇಲಿ ಇದ್ರೆ ಅತಿನಿ
ಹ..
ಆಸೀನ ಇಚೆ
ಹಾ...
ಹಾ... ಮತ್ತೆ ಕುರಿ ಮೂರು ಇದಾವೆ ಕುರಿ ಮೇಕೆ
ಆ...
ದನ ಕರುಗಳಗೆ ಹುಲ್ಲೂ ತಂದು ಅಕ್ತಿವಿ
ಎಲ್ಲಾ ನೀವೇ ಮಾಡ್ತೀರಾ ಒಬರೇನೆೇ
ಹಾ ಒಬ್ನೇ ಮಾಡ್ತೀವಿ
ಊಂ... ನೀಮ ಅಣ್ಣ ಮಾಡಲ್ವಾ
ನಮಣ್ಣ ಕಂ ಕಂಪ ಕಂಪನಿ ಹೋಗುತ್ತಾನೆ ನಮ್ ಅಣ್ಣ
ಹ.... ಸರಿ
ಹ...
ಪಕ್ಕದಲ್ಲಿ ವಾಯ್ಸ್ ಬರಬಾರದು ನೋಡ್ಕೊಳ್ಳಿ
ಹ ಪ ಪಕ್ಕದಲ್ಲಿ ವಯಸ್ ಬರೋದು
ಹ್ಮ ಹ
ಹ್ಮ
ನೀನು ಇನ್ನೇನ್ ಮುಗಿಯುತ್ತೆ ರೆಡಿ ಶಕ್
ಹಾ
ವಿಷ ಮುಗಿಯುತ್ತೆ
ಹೌದಾ
ಮತ್ತೆ ಇನ್ನೇನು ಹೇಗಿದೆ ನಿಮ್ ಕಾಲೇಜ್ ಲೈಫ್
ಚೆನ್ನಾಗಿತ್ತು
ಹಾ ಹೆಂಗೆ ನಿನ್ ಫ್ರೆಂಡ್ಸ್ ಎಲ್ಲಾ ಏನ್ ಏನ್ ಮಾಡಿದ್ರ ಹೇಳಿ
ಮೆನ್ಸ ಎಲ್ಲಾ ಮನೇಲಿ ಇದಾರೆ
ಹಾ ನಿಮ್ ಫ್ರೆಂಡ್ಸ್ ಮಿಸ್ ಮಾಡ್ಕೊತಿಲ್ವಾ ನೀವು
ಮಾಡ್ಕೊತಿದ್ದೀವಿ
ಹಾ
ಜನನ್
ಎಲ್ಲಾ ಒಂದಿನ ಮಾತಾಡ್ಕೊಳ್ರಿ
ಎಲ್ಲಾ ಒಂದಿನ ಮಾತಾಡ್ಕಂಡ ಪ್ರವಾಸ ಹೋಗ್ತಿವಿ ಎಲ್ಲಾ ಮಾತಾಡ್
ಹಾ ಹ
ನೀವು ಬರ್ತೀರಾ
ಮತ್ತೇ ಇನ್ನೇನು
ಹ್ಮ
ಮತ್ತ ಇನ್ನೇನು ಸಮಾಚಾರ ಎಲ್ಲ
ನೀ ಏನಿಲ್ಲ ಹೇಳಳ್ಬೇಕೇನಾದರೂ ಇದ್ದ್ರ ಹೇಳಿ ಕೆಳ್ತೀನಿ ಆಯ್ತ ಟೈಮ್ ಮೂವತ್ತು ನಿಮಿಷ
ಹಾ ಸರಿ ಆಯ್ತು ಧನ್ಯವಾದಗಳು ಮಾತಾಡಿದವಿ
ಹಾ
ಧನ್ಯವಾದಗಳು
ಧನ್ಯವಾದಗಳು ಕಟ್ ಮಾಡಿ ಕಾಲ್ ಹಲೋ